ನಮಸ್ತೆ ಚೆನ್ನಾಗಿದ್ದೀರಾ.
ಹಾ ನಾನ್ ಚೆಗಿದ್ದೇನಿ ನೀವು.
ಹ್ಮ್ ಹ ಚೆನ್ನಾಗಿದೆ. ನಿಮ್ಮ ಹೆಸರು.
ನನ್ನ ಹೆಸರು ಶ್ರೇಯ ಆಂತ ನಿಮ್ಮ ಹೆಸರೆನ್ನು.
ನಮ್ಮ ಹೆಸರು ಪ್ರತಿಮಾ ಅಂತ ಏನ್ ಮಾಡ್ತಾ ಇರೋದು.
ಓದ್ತಾ ಇದ್ದೀನಿ ನೀನು ನೀವು.
ಹ್ಮ್ ನಾವು ಓದ್ತಾ ಇದ್ದೀವಿ.
ಹೌದಾ ಏನ್ ಊಟ ಮಾಡ.
ನಾವು ಅನ್ನ ಸಾಂಬ ತಿಂದ್ವಿ ನಿಮ್ದು.
ಊಟ ಆಯ್ತಾ ನಿಮ್ದು.
ಹಾ ಆಯ್ತು ನಿಮ್ದು.
ನಮ್ದು ಆಯ್ತು ಏನ್ ತಿಂದ್ರಿ.
ಅನ್ನ ಸಾಂಬಾರ್ ನೀವು.
ನಾನು ಅನ್ನ ಸಾಂಬಾರೆ ತಿಂದೆ. ಹ್ಮ್
ಯಾವ್ದ್ ಇಷ್ಟ ನಿಮ್ಗೆ ಊಟದಲ್ಲಿ.
ನಮ್ಗೆ ದೋಸ ಇಷ್ಟಾ ನಿಮ್ಗೆ.
ಹ ನಂಗೂ ದೋಸ ಇಷ್ಟ.
ಹೌದಾ.
ಯಾವ ದೋಸ ಇಷ್ಟ ನಿಮ್ಗೆ.
ನಂಗೆ ಇದು ಮುಳಬಾಗ್ಲ್ ದೋಸ ಅಂದ್ರೆ ಇಷ್ಟ.
ಮುಳ್ಬಗಲ್ ದೋಸೆ ತಿಂದಿದ್ದೀರಾ ನೀವು. ಹೂ ಯಾವಾಗ.
ಅಂದ್ರೆ ಈಗ ಸದ್ಯದಲ್ ರೀಸೆಂಟ್ ಆಗಿ ಹೋಗ್ ಬಂದಿದ್ವಿ ಹಿಂದೆ ಒಂದು. ಒಂದ ಎರಡ್ ತಿಂಗಳ ಹಿಂದ ಹೋಗಿದ್ವಿ ಫ್ರೆಂಡ್ ಮನೆಗ
ಹಾ
ಅವಾಗ ತಿಂದ್ ಬಂದ್ವಿ
ಹೌದಾ ನಿಮ್ಗೆ ಫ್ರೆಂಡ್ ಇದ್ದಾರಾ ಅಲ್ಲಿ
ಫ್ರೆಂಡು ಕೋಲಾರ ಅವಳು ಮುಲ್ಬಾ ಮುಳ್ಬಾಗ್ಲಲ್ ಇರೋದವ್ರ್ ಮನೆ.
ಹಾ
ಹ ಆ ಕಡೆ ಆ ಕಡೆ ಬೇರೆಯವರು ಅವ್ರ ಅಪ್ಪ ಅಮ್ಮನ ಕೆಲ್ಸಗೋಸ್ಕರ ಅಲ್ಲಿ ಸೆಟ್ಲ್ ಆಗಿದ್ದಾರೆ.
ಹೌದಾ ನಾವು ಯಾವಾಗೋ ತಿರ್ಪ್ತಿ ಹೊಗಿದ್ದಾಗ ಬರೋ ದಾರಿಯಲ್ಲಿ ತಿನ್ ಕೊಂಡು ಬಂದಿದ್ವಿ ಚೆನ್ನಾಗಿತ್ತು.
ಹೌದಾ ಇಷ್ಟ ಆಯ್ತಾ ನಿಮ್ಗೆ.
ಹ್ಮ್ ಚೆನ್ನಾಗಿತು ಇಷ್ಟ ಆಯ್ತು.
ನೀವು ತಿರುಪತಿ ಹೋಗಿದ್ದೀರ.
ಹಾ ಹೋಗಿದ್ವಿ ನೀವು
ನಾವು ಹೋಗಿದ್ವಿ
ಓ ಚೆನ್ನಾಗಿತ್ತು ನೀವೇನು ಮೆಟ್ಲ್ ಹತ್ಕೊಂಡ್ ಹೋಗಿದ್ರಾ?
ಹತ್ಕೊಂಡ್ ಹೋಗಿದ್ವಿ ನೀವ್ ಹೇಗ್ ಹೋಗಿದ್ರಿ?
ನಾವು ಬಸ್ಸಲ್ ಹೋಗಿದ್ವಿ
ಆವ್ ಹ್ಮ್
ಈ ಬಿಸ್ಲಲ್ವಾ ಜಾಸ್ ತಿ ಮೆಟ್ಲತ್ತಕ್ಕೆಲ್ಲ ಆಗಲ್ಲ ಅಂತ ಬಸ್ಸಲ್ ಹೋಗಿದ್ವಿ ನೀವು?
ಸೆಲ್ಲ ಇದ್ರಲ್ಲ ಅ ಸೊ ಎಲ್ಲಾ ಮಜಾ ಮಾಡ್ಕೊಂಡ್ ಹೋಗ್ಬೇಕು ಅಂತ ಮೆಟ್ಲ ಹತ್ಕೊಂಡ್ ಹೊದ್ವಿ.
ಯಾವ ಮೆಟ್ಲತ್ತಿದ್ದು
ಅಲ್ಪೀರಿ ಹತ್ತಿದ್ವಿ ನಾವು
ಓಹ್ ಅದು ತುಂಬ ಜಾಸ್ತಿ ಮೆಟ್ಲಿರುತ್ತಲ್ಲ.
ಹಾ ಹ ಅ ತುಂಬಾ ಜಾಸ್ ತಿದೆ ಮತ್ತೆ ಫುಲ್ಲು ಈಗ್ ಎತ್ರುಕ್ಕಿದೆ ಅದು.
ಹಾ ಹತ್ತದ್ರ ಫುಲ್ಲು?
ಹ್ಮ್ ಹತ್ತುದ್ವು
ಕಸ್ಟ್ ಏನ್ ಆಗಿಲ್ವಾ
ಹ್ಮ್ ಕಷ್ಟ ಆಯ್ತು ತುಂಬಾ ದರ್ಶನಕ್ ನಿತ್ತಾಗೆಲ್ಲಾ ಅಳ್ತಿದ್ವಿ ಅಪ್ಪ ಎಷ್ಟೊಂದ್ ಮೆಟ್ಲಿದೆ ನಡಿಯಕ್ ಆಗ್ತಿಲ್ಲ ಏನಕ್ ಬಂದ್ವಿ ನಾವು ಸುಮ್ಮ್ನೆ ಅನ್ಕೊಂಡೆಲ್ಲ.
ಹ್ಮ್ ಇ ದರ್ಶನ ಹೆಂಗಾಯ್ತು
ದರ್ಶನ ಚೆನ್ನಾಗಾಯ್ತು ದರ್ಶನ ಚೆನ್ನಾಗಾಯ್ತು ದರ್ಶನ ಆದ್ಮೇಲೆ ಬಂದಿದ್ದಕ್ಕೂ ಇಷ್ಟೆಲ್ಲಾ ಕಷ್ಟಪಟ್ಟು ಬಂದಿದ್ದಕ್ಕೂ ಚೆನ್ನಾಗೆ ದರ್ಶನ ಆಯ್ತು ಅಂತ ಖುಷಿ ಆಯ್ತು ನಮ್ಗೆಲ್ಲ.
ಹ ಹಾ ನಾವ್ ಹೋಗಿದಾಗ ತುಂಬಾ ರಶ್ ಇತ್ತು ನಮ್ಗೆ ಒಂದ್ ಒಂದ್ ನೈಟ್ ಎಲ್ಲ ರೂಮ್ ಅಲ್ಲೇ ಹಾಕಿದ್ರು ನಿಮ್ಗೆ ಏನ್ ಹಾಕಿಲ್ವಾ ಆತರ?
ಏಯ್ ನಮ್ಗೇನ್ ಆತರ ಹಾಕಿಲ್ಲ ನಾವ್ ಹೋದ್ವಿ ಆ ದರ್ಶನದಲಿ ಅದೇನೋ ಮಧ್ಯ ಒಂದ್ ಸ್ವಲ್ಪ ಇದ್ ಕೊಡ್ತಾರಂತೆ ಹ್ಮ್ ದೇವ್ರಿಗೆರಿ ಬ್ರೇಕು, ಅ ಬಿಲ್ಲ ದೇವ್ರಿಗೆ ಬ್ರೇಕ್ ಕೊಡ್ತಾರಂತ್ ಆ ಟೈಮಲ್ಲೇ ಸಿಕ್ಕಾಕ್ಕೊಂಬಿಟ್ವಿ ನಾವ್ ಒಳಗ್ ಗಡೆ ಅಲ್ಲೇ ಒಂದ್ ಟೂ ಹಾರ್ಸ್ ವೇ ಕಾಯಕ್ ಹಚ್ಚಿದ್ರು. ಒಓ ಅದಾದ್ಮೇಲೆ ಕಂಟಿನ್ಯೂಯಸ್ ಆಗಿ ಪಟ್ ಪಟ್ ಪಟ್ ಪಟ್ ದರ್ಶ್ನ ಆಯ್ತು ಒಂದು ಐದ್ ಗಂಟೆ ಆರ್ ಗಂಟೆಲ್ ದರ್ಶ್ನ ಮಾಡ್ಕೊಂಡ್ ಆಚೆ ಬಂದ್ವಿ ನಾವು.
ಹ್ಮ್ ಮತ್ತೆ ಎಲ್ಲಿ ಹೋಗಿದ್ರಿ ಫ್ರೆಂಡ್ಸ್ ಎಲ್ಲಾ ನೀವು?
ನಾವ್ ಫ್ರೆಂಡ್ಸ್ ಎಲ್ಲಾ ಬಾಗಲ್ಕೋಟ್ ಸೈಡ್ ಎಲ್ಲ ಹೋಗಿದ್ವಿ ಉತ್ತರ ಕರ್ನಾಟಕ ಹೋಗಿದ್ವಿ.
ಹಾ ಚೆನ್ನಾಗಿತ್ತಾ?
ಹ್ಮು ಆ ಕಡೆ ಎಲ್ಲ ಚೆನ್ನಾಗಿತ್ತು ಮತ್ತೆ ಅಂಬುಲಿಗೆಲ್ಲ ಹೋಗಿದ್ವಿ.
ಹಾ ಇ ಚೆನ್ನಾಗಿರುತ್ತಲ್ಲ ಅದು ಇವಾಗ ಜೂನ್ ಜುಲೈ ಅಲ್ಲೆಲ್ಲಾ ಚೆನ್ನಾಗಿರುತ್ತೆ.
ಹಾ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದ್ ಈ ಸಲನೂ ಯಾವ್ದಾದ್ರೂ ವಾಟರ್ ಪಾರ್ಕ್ ಪ್ಲಾನ್ ಮಾಡ್ತಿದ್ದೀವಿ ನೋಡ್ಬೇಕು ಹೋಗಕಾಗುತ್ತೋ ಇಲ್ವಾ, ವಂಡರ್ಲಾ ಹೋಗ್ಬೇಕು ಅಂತ್, ನಾವು ಹನ್ನೆರ್ಡ್ ಜ ಜನದ್ ಗೂಪ್ ಇದೆ ಅದ್ರಲ್ ಆಲ್ಮೋಸ್ಟ್ ಎಲ್ಲರೂ ಬರೋದಿಲ್ಲ, ಒಂದು ಎಂಟು ಒಂಬತ್ ಜನ ಹೋಗ್ತೀವಿ ನಾವ್ ಮತ್ತೆ ನಮ್ ಆಚೆ ರೂಮೋರು.
ಹ್ಮ್ ತುಂಬಾ ದೊಡ್ ಗ್ರೂಪ್ ಇದೆ ಅನ್ಕೋತೀನಿ.
ಅಹ ತುಂಬಾ ದೊಡ್ ಗ್ರೂಪಿದೆ.
ಹ್ಮ್, ಮತ್ತೇ, ಮನೇಲೆಲ್ಲಾ ಚೆನ್ನಾಗಿದ್ದಾರಾ?
ಹಾ, ಮನೇಲೆೆಲ್ಲಾ ಚೆನ್ನಾಗಿದ್ದಾರೆ, ನಿಮ್ ಮನೇಲೆಲ್ಲಾ ಚೆನ್ನಾಗಿದ್ದಾರಾ?
ಹಾ ಚೆನ್ನಾಗಿದ್ದಾರೆ ನೀವ್ ಊರ್ಗ್ ಹೋಗೋದೆಲ್ಲ ಯವಾಗ?
ಹಾ
ಊರ್ಗ್ ಹೋಗೋದು?
ಊರ್ಗೇ ಈ ಇನ್ನು ಈಗ ಈಗ ಪರೀಕ್ಷೆ ಇದೆ ನಮ್ದು ಅದೆಲ್ಲ ಮುಗಸ್ಕೊಂಡು ಹೋಗ್ಬೇಕು.
ಹೌದಾ? ಕಾಲೇಜ್ ಹೇಗಿದೆ, ಚೆನ್ನಾಗಿದ್ ಗಿದ್ಯಾ.
ಹಾ ಒಂದ್ ರೇಂಜ್ ಗೇನೋ ಇದೆ ನಾವ್ ಅನ್ಕೊಂಡ್ ಇರೋ ತರನೂ ಇಲ್ಲ ನಾವೇನೆಲ್ಲಾ ಅನ್ಕೊ ಬಂದಿದ್ವಿ ಕಾಲೇಜ್ ಹಂಗ್ ಇರತ್ತೆ ಹಿಂಗಿರುತ್ ಎಲ್ಲಾನೂ ಬಟ್ ನಾವ್ ಅನ್ಕೊಂಡಷ್ಟೇನ್ ಇಲ್ಲ ಇಲ್ ಕಷ್ಟ ತುಂಬಾ ಕಾಲೇಜು.
ಹ್ಮ್ ಹೂ.
ಮೊದ್ಲು ಪಿಯುಸಿಲ್ ಇರ್ಬೇಕಾದ್ರೆ ಇಂಜಿನಿಯರಿಂಗ್ ಯಾವಾಗ್ ಹೋಗದ್ ಹೋಗ್ತೀನಿ ಅಂತಿದ್ವಿ, ಈಗ ಅಪ್ಪ ಇಂಜಿನಿಯರಿಂಗೂ ಬೇಡ ಎಂತದೂ ಬೇಡ ಸುಮ್ನೆ ಮನೇಲ್ ತಿನ್ಕೊಂಡ್ ಉಣ್ಕೊಂಡು ಚೆನ್ನಾಗಿದ್ರೆ ಸಾಕು ಅನ್ನೋ ತರ ಆಗಿದೆ.
ಹೌದಾ?
ಹ್ಮ್, ಆದ್ರೆ ಈಗ್ ಕಾಲೇಜಲ್ ಏನಂದ್ರೆ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಅಂದ್ರೆ ಪ್ರವಾಸಕ್ಕೆಲ್ಲಾ ಹೋಗ್ತೀವಲ್ಲಾ ಅದು. ಚೆನ್ನಾಗಿರುತ್ತೆ ಮಜಾ ಮಾಡ್ಕೊಂಡು.
ಹೌದೌದು.
ಮತ್ತೆ ನಮ್ದು ಗ್ರೂಪ್ ನಮ್ದು ಗ್ರುಪಲ್ಲಿ ಜಾಸ್ತಿ ಜನ ಇದ್ದೀವಲ್ಲಾ ನಾವು. ತುಂಬಾ ಮಜಾ ಮಾಡ್ತೀವಿ ಆಚಗಡೆ ಎಲ್ಲ ಹೋಗೋದು ಮಾಡೋದು ತಿರುಗದು ಸುತ್ತದು ಅಂದ್ರೆ. ನಮ್ ಗ್ರೂಪ್ ಅಲ್ಲಿ ಎಲ್ರಿಗೂ ತುಂಬಾ ಇಷ್ಟ. ದು ಮಾಡದು ಅಂದ್ರೆ.
ಹಾ ಹೌದು ಫ್ರೆಂಡ್ಸ್ ಎಲ್ಲಾ ಚೆನ್ನಾಗ್ ಸಿಕ್ಕಿದಾರಲ್ಲಾ.
ಹಾ ಚೆನ್ನಾಗ್ ಸಿಕ್ಕಿದ್ದಾರೆ ಮತ್ತೆ ಹಾಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಮಾಡ್ತೀವಿ ಆದ್ರೆ ಎಲ್ರು ಬರಕ್ ಒಪ್ಗೆೇನೆೇ ಕೊಡೋದಿಲ್ಲ ಒಬ್ರು ಬರ್ತೀನಿ ಅಂದ್ರೆ ಒಬ್ಬರು ಬರಲ್ಲ ಅಂತ್ರ ಇನ್ನೊಬ್ರು ಬರ್ತೀನಿ ಅಂದ್ರೆ ನಮ್ಮನೆಲ್ ಹಂಗ್ಅಂದ್ರು ಕಣೆ ಇಂಗ್ ಅಂದ್ರು ಕಣೆ ಅಂದ್ಕೊಂಡು.
ಯಾಕೆ ಹಂಗಾಗೋದು ಪೇರೆಂಟ್ಸ್ ಒಪ್ಪಲ್ವಾ.
ಪೇರೆಂಟ್ಸ್ ಒಪ್ಪಲ್ಲ ಅಂತಲ್ಲ.
ಹಾ ಮತ್ತೆ.
ಇವ್ರೆ ಬರಕ್ ಕ್ಕೆ ಹೋಗಕ್ಕೆ ಸುಮ್ನೆ ಇ ಹಾಗಾಗತ್ತೆ ಹಿಗಾಗತ್ತೆ ಅವ್ರ ಏನ್ ಮನೇಲಿ ಕೇಳ್ತಾರೋ ಗೊತ್ತಿಲ್ಲ ಹೋಗಕ್ಕೆ ಒಂದಷ್ಟ್ ಜನ ಬರ್ತಾರೆ ಒಂದಷ್ಟ್ ಜನ ಬರೋದಿಲ್ಲ ಅಂದ್ರು ಅವರ್ ಬಂದಿಲ್ಲ ಇವ್ರ ಬಂದಿಲ್ಲ ಅಂತ ನಾವೇನ್ ಬಿಡೋದಿಲ್ಲ ಹೋಗೋದನ. ಬಂದಷ್ಟು ಜನನು ಕರ್ ಹೋಗ್ ಬಂದ್ಬಿಡ್ತಿವಿ.
ಹ್ಮ್ ಟ್ರಿಪ್ ಮಾಡ್ಬೇಕು ಇದೇ ಏಜ್ ಅಲ್ಲಿ ಮತ್ತೆ ಮಾಡಕ್ ಆಗಲ್ಲ ಏನಿಲ್ಲ.
ಹ್ಮ್ ಈ ಏಜ್ ಇರೋದೇ ಮಜಾ ಮಾಡೋಕೆ ತಾನೆ ಈಗ್ ಮಾಡ್ದ ಮತ್ತ ಅವಾಗ ಮಾ
ಹ ಹೌದೌದು ಬಟ್ ಪೇರೆಂಟ್ಸ್. ಸ್ವಲ್ಪ ರೆಸ್ಟ್ರಿಕ್ಷನ್ ಹಾಕ್ತಾರೆ ಅನ್ಕೋತಿನಿ.
ಹಾ
ಹ ಮತ್ತೆ ಮತ್ತೇನ್ ಸಮಾಚಾರ ಚೆನ್ನಾಗಿದ್ದೀರಾ ನೀವು. ನೀವು ಎಲ್ಲಾ ಚೆನ್ನಾಗಿದ್ದೀರಾ.
ಚೆನಗಿದಿನಿ.
ಹ್ಮ್ ಹಾಸ್ಟ್ಲಲ್ ಊಟ ಎಲ್ಲ ಹೆಂಗ್
ಹಾ ಚೆನ್ನಾಗ್ ಕೊಡ್ತರೆ ನಿಮ್ ಕಡ್ ಕೊಡ್ತರೆ.
ನಮ್ಕಡೆನು ಓಕೆ ಓಕೆ ಕೊಡ್ತಾರೆ ಹಾಸ್ಟ್ಲು ಅಂದಮೇಲೆ ಮೇಲ್ ಗೊತ್ತಲ್ಲ.
ಹ್ಮ್
ಹ್ಮ್ ಇಷ್ಟೇ ತಿನ್ಬೇಕು ಅಷ್ಟೇ ತಿನ್ಬೇಕು ಅಂತ ಏನಾದ್ರು ಇದ್ಯಾ ನಿಮ್ ಕಡಿ.
ಅಲ್ಲ ನಂಗ್ ಎಷ್ಟು ಬೇಕ ಅಷ್ಟ್ ಇಷ್ಟಪಟ್ಟು ತಿನ್ಬೋದ್
ಹಾ ಹಾ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರಾ ನಿಮ್ ಗೆ.
ಹಾ ಸ್ನಾಕ್ಸ್ ಎಲ್ಲ ಕೊಡ್ತಾರೆ
ಹಾಹಾ ಯಾವ್ ತರ ಸ್ನಾಕ್ಸ್ ಕೊಡ್ತಾರೆ ನಿಮ್ಗ್ ಯಾವ್ ತರ ಸ್ನಾಕ್ಸ್ ಇಷ್ಟ.
ನಂಗೇ ನಾನು ಸ್ನಾಕ್ಸ್ ಅಲ್ಲಿ ಕುರ್ಕುರೆ ಚಿಪ್ಸ್ ಅದೆಲ್ಲ ತಿನ್ನಲ್ಲ
ಹಾ
ಆ ಫ್ರೂಟ್ಸ್ ತಿಂತೀನಿ
ಚಿಪ್ಸ್ ತಿನ್ನಲ್ವ, ನಿಮ್ಗ್ ಇಷ್ಟ ಇಲ್ವಾ?
ನಾನ್ ಚಿಪ್ಸ್ ತಿನ್ನಲ್ಲ ನಂಗ್ ಇಷ್ಟ ಆಗಲ್ಲ ಅದು.
ಹಾ ಫಸ್ಟ್ ಟೈಮ್ ಕೇಳ್
ಹೌದಾ, ಒಂದಿಷ್ಟ್ ಜನಕ್ ಇಷ್ಟ ಆಗಲ್ವಲ್ಲ ಒಂದಿಷ್ಟ್ ಹಾಗೆ ನಂಗೆ ಚಿಪ್ಸ್ ಸೇರಲ್ಲ. ತಿಂತೀನಿ ಬಟ್ ಆಯಿಲಿ ಜಾಸ್ತಿ ಅದೇ ಏನೋ ಒಂದ್ ಸ್ವಲ್ಪ ಮೊದ್ಲೆಲ್ಲಾ ಜಾಸ್ತಿ ತಿಂದ್ ತಿಂದು ಈಗ ನೋಡದ್ರೆ ವಾಕರಿಕೆ ಬರೋ ತರ ಆಗ ಬಿಟ್ಟಿದೆ ಅದೆಲ್ಲ.
ಹಾ.
ನಿಮ್ಗೇನ್ ಊಟ ಇಷ್ಟ?
ಮತ್ತೆ ಏನಿಲ್ಲ, ನಮ್ಗೆ ಪಾನಿಪುರಿ ಇಷ್ಟ.
ನಿಮ್ಗ್ ಪಾನಿಪುರಿ ಇಷ್ಟಾನ?
ಹಾ.
ಹ್ಮ್ ಹುಹೂ. ಮಾಡಕ್ ಬರುತ್ತಾ ಪಾನಿಪುರಿ ಮನೇಲೆಲ್ಲ ಮಾಡ್ಕೊಂಡ್ ತಿಂತೀರಾ.
ತಿನ್ನಕ್ ಬರುತ್ತೆ.
ನೀವು ನನ್ ತರ ತಿನ್ನಕ್ ಕೆಟಗರಿ ಮಾಡೋದೇನಿಲ್ಲ. ಬರಿ ತಿನ್ನದು.
ಮತ್ತೇ.
ಮತ್ತೆ ಏನಿಲ್ಲಪ್ಪಾ. ಚಾ ಕಾಫಿ ಅಷ್ಟುಕಷ್ಟು ಕುಡಿತೀವಿ ಏನೋ ಕೊಡ್ತಾರೆ ಕಾಲೇಜಲ್ಲಿ. ಕುಡಿಬೇಕಲ್ಲಪ್ಪಾ ಅನ್ಕೊಂಡ್ ಕುಡಿಯೋದು ಅಷ್ ಹೆ ಒಂದ್ ದಿನ ಕೊಡ್ತಾರೆ ಒಂದಿನ
ಹ್ಮ್ ಹ್ಮ್
ನಮ್ಗೆ ಏನ ಇಷ್ಟ ಅದು ಯಾವತ್ತೂ ಮಾಡೋದೇ ಇಲ್ಲ ಅವ್ರಿಗ್ ಏನ ಇಷ್ಟಾನ ಅದನ್ನೇ ಮಾಡ್ಕೊಂಡ್ ಸಾಯ್ತಾರೆ ಇಲ್
ಹಾ
ಮತ್ತೆ ಏನ್ ಸಮಾಚಾರ ನಿಮ್ ಕಡೆ ಇನ್ ಈಗೆಲ್ಲಾದ್ರು ಪ್ರವಾಸಕ್ಕೆ ಹೋಗೋ ಪ್ಲಾನ್ ಅಲ್ಲಿದಿರ.
ಹಾ ಮಾಡ್ತಾ ಇದ್ದೀವಿ ಅದು ವರ್ಕೌಟ್ ಆಗ್ಬೇಕಲ್ಲ.
ಮಾಡ್ತಾದೀರಾ ಏನು ಹೋಗ್ಬೇಕ ಅಂತಾನ ಏನ್ ಫ್ಯಾಮಿಲಿ. ಫ್ರೆಂಡ್ಸ್ ಜೊತೆ ಇದಿರಿ
ಫ್ರೆಂಡ್ ಜೊತೆನೆೇ ಆ ಕಡೆ ಗೋಕರ್ಣ ಮುರುಡೇಶ್ವರ್ ಪ್ಲಾನ್ ಹಾಕಿದ್ದೀವಿ ನೋಡ್ಬೇಕ ಏನಾಗುತ್ತೆ ಅಂತ
ೋಕಿ ಎಲ್ಲ ಚೆನ್ನಾಗಿದೆ ಹೋಗ್ಬಿ ಬೀಚ್ ಎಲ್ಲ ಇದೆ ಎಲ್ಲ
ಹೋಗ್ ಬಂದಿದ್ದೀರಾ ನೀವು
ಇಲ್ಲಪ್ಪ ನಾನು ಬರೀ ಫೋನಲ್ಲೇ ನೋಡ್ಕೊಂಡ ತಿಳ್ಕೊಂಡಿದ್ದೀನಿ ಕರ್ಕೊಂಡ್ ಹೋಗೋರ್ ಯಾರಿಲ್ಲ ಕರ್ಕೊಂಡ ನೀ ಕರ್ಕೊಂಡೋ ಹೋಗ್ತೀರ ಅಂದ್ರೆ ನಿಮ್ ಜೊತೆಗೆ ಬರ್ತಿ
ಹ್ಮ್ ಆಯ್ತು ಬನ್ನಿ ಹೋಗೋಣಾ ಈ ಸ ಲಿ
ಹೋಗುವಾಗ ಒಂದ್ ಮಾತ್ ಹೇಳಿ ಆಯ್ತಾ ಹೋಗುವಾಗ ನಾ ಕಾಲ್ ಮಾಡಿ ಕರೀರಿ ನಾನು ಕೂಡ ಬರ್ತೀನಿ ನಿಮ್ ಜೊತೆ ಫ್ರೆಂಡ್ಸ್ ಇದ್ದಾರೆ ನಮಗೆ
ಹಲೋ
ಹಲೋ
ಹಾ ಹೇಳಿ
ಫ್ರೆಂಡ್ಸ್ ಇದ್ದಾರಾ ನಿಮ್ಗೆ ಓಹ ನಾನ ಒಬ್ಬಳೇ ಬರಲ್ಲ ನಮ್ ಗ್ರೂಪ್ ಎಲ್ಲ ಬರುತ್ತೆ ನಾವ್ ಹನ್ನೆರಡ್ ಜನ ಗ್ರೂಪ್ ಅಲ್ಲಿ ಎಷ್ಟ್ ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗ್ರೂಪ್ ಎಲ್ಲಾ ಕರ್ಕೊಂಡ್ ಬರ್ತೀನಿ ನೋಡಿ ಒಬ್ಬಳೇ ಅಂತೂ ಬರಲ್ಲ
ಹಾ ಆಯ್ತು ಕರ್ಕೊಂಡ್ ಬನ್ನಿ ಹೋಗೋಣ
ಹಾ
ನಾವು ಏನೋ ಪ್ಲಾನ್ ಮಾಡ್ತಿದೀವಿ ಆ ಕಡೆ ಈ ಕಡೆ ಹೋಗ್ಬೇಕಂತ ಇನ್ನು ಐಡಿಯಾ ಪ್ಲೇಸ್ ಎಲ್ಲ ಫಿಕ್ಸ್ ಆಗಿಲ್ಲ
ಹಾ ಹಾ ಮಾಡಿ ಮಾಡಿ ಹಾ ಹಾ ಮಾಡಿ ಮಾಡಿ ಹೋಗಾನೆ ಎಲ್ಲಾದ್ರೂ
ನೀವು ಬರ್ತೀರಾ
ಹಾ ನೀವು ಕರದ್ರೆ ಬರ್ತೀವಿ
ಹ್ಮ ಹೋಗುವಾಗ ಕರೀತೀನಿ
ಹಾ ಸರಿ ಸರಿ
ಕೆಲ್ಸ ಇದೆ ನಾನು ಆಮೇಲೆ ಅವಾಗವಾಗ ಹಚ್ತಿರ್ತೀವಿ
ಹಾ ಸರಿ ಸರಿ ಮತ್ತೆ ಫ್ರೀ ಇದ್ದಾಗ ಯಾವಾಗಾದ್ರೂ ಕಾಲ್ ಮಾಡಿ
ಹಾ ಫ್ರೀ ಇದ್ದಾಗ ಮಾಡಿ
ಹಾ ಸರಿ